ಹಲೋ
ಏನು ನೋಡೋ ಸರ್
ಏನಲ್ರಿ ಅನಾರ ಹೇಳ್ಬೇಕಕ್್ರಿ
ಹ್ಮ್ ಏನೋಗ್ರ ನೀ ಹೇಳ ಆರಾಮ್ದ ಒ
ಏನ್ೀ ಊಟ ಆಗ್ಯಾದ್ರಿ
ಹಾ ಹಾಗಾದ್ರಿ ನಿಮ್ದು
ನಮ್ದನ್ ಹಾಗಗ್ಯಾದ್ರಿ ಏನ ಅೆಲ್ಲಾ ಮನಿ ಪಿನಿ ತೊಳೆದಿತ್ತಲ್ರಿ ಎಲ್ಲಾ ಟೈತ್ರಿ ಈಗ್ ಜಳಕ ಮಾಡಿ ಊಟ ಮಾಡಿ ಹೊರಗ್ ಬಂದೀವ್ರಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಮರ ತೊಳಿದ್ರ ಏನ್ರರಿ ನಿಮಂಬಲ್ಲಿಿ
ಎಲ್ಲ ಸ ಹೆಚ್ಚಾತವಲ್ರಿ ಮನಿ ಪೂರ ಎಲ್ಲಾ ಕ್ಲಿಯರ್ ಮಾಡಿ ಬಿಡ್ತರಿ ಹೋಣಿ ಹೋಣಿನ ಗಮ್ಮ ಅಂತದ್ರ ಎಲ್ಲಾ ತರಾ ಆತವ್ರಿ ಅದೆಲ್ಲ ಸಾಬುನ್ ಪುಡಿ ಹಾಕಿ ಕ ಅ ಪೊರಸ್ ಮಿಷನ್ ತಂದು
ಹ್ಮ್
ಆ ತರ ಮಾಡ್ತ ಹೇರಿ ಎಲ್ಲಾ ಚಲ ಮಾಡ್ತೇವರಿ ಮನಿ ಒಂಡ ಬಿಡಂಗಗೆಲ್ಲ ಒಂದು ರೂಮ್ ಒಂದು ಬಟ್ಟೆ ಹಟ್ಟಿ ಬಿಡಂಗಗೆಲ್ರಿ ಎಲ್ಲಾ ಒಂದು ಕಡಲಿಂದ ಸ ಚಾತದ ರೀ
ಹೌದ್ರೀ
ಹಾ ರೀ ಆತರ ಮಾಡ್ತೇವ್ರೀ
ಹ್ಮ್ ನಾಳೆಲ್ಲ ಹೋಗಬ್ರ
ಹಾ ರೀ ನಾಳಗ್ ಹೋಗಬಕ್ ಕೆಲ್ಸಕ್ ಬೆಳಿಗ್ಗೆ
ಹ್ಮ್ ಹ್ಮ್ ಹ್ಮ್ ಇ ಎಲ್ಲ ಹಾ ಹೋಗ ನೋಡ್ರಿ ನೊಂಡಾಡ್ತಾ ನೀವೆಲ್ಲ ಹೋಗ್ರಿ ನೀ ಗಾಡಿಗೆ ಹತ್ರಿ
ಹಾ ಗಾಡಿ ಹದ್ತಿವ್ರರಿ ಟ್ಯಾಕ್ಟ್ರಿಗೆ ಗಳೆ ಹೊಡದು ಅದು
ಹ್ಮ ಹೌದ್ರೀ
ಹಾ ರೀ ಆತರ ಅದ್ರೀ ಮತ್ತ ಏನ್ ಮಾಡೋದದ್ರಿ ಏನ್ ನಾವ್ ಅಂಂತರಿ ಏನ್ ಸಾಲ ಓದಿಲ್ಲ ಏನ್ ಬಿಟ್ಟಿಲ್ರಿ
ಹೌದ್ರೀ ಮಳೆ ಬರಲ್ಲಲ್ರಿ ಏನ್ ಮಾಡಬೇಕ
ಹಾ ರೀ ಮಳೆ ಅಂದಿರ ಯಾರು ವಾರ ಮಾಡ ಲ್ಲ ಊರ್ ವಾರ್ಬೇಕ್ರೀ ಚಂದ ಒಂದ್ ಐದ ವಾರ ಮಾಡ್ಬೇಕ್ರ ಮಳೆ ಬರ್ತ ಚಂದ್ರೆ ಎಲ್ಲಿ ವಾರಾನೇ ಮಾಡಲ್ರಿ ಒಂದ್ ವಾರ ಮಾಡ್ತಾರೀ ಅರ್ಧ ಊರ್ ಮಂದಿ ಆ ಕಡೆ ಅರ್ಧ ಊರ್ ಮಂದಿ ಈ ಕಡೆ ಅಂಗ ಹಾಗಾಗಿ ಮಳೆ ಬಾ ಅಂದ್ರೆ ಹೆಂಗ್ ಬರ್ತ್ರಿ ಓ ಹಬರ ಮಾಡ ಮಾಡಿದ್ರೆ ಒಬ್ಬ್ರರು ಮಾಡಲ್ರಿ
ಹಾ ಹಾ ಹಾ ಹಾ ಅದಕ್ಕೆ ಬರಲ್ರಿ
ಹಾನ ಮಳೆ ಬಾ ಅಂದ್ರೆ ಎಲ್ಲೇ ಬರ್ತರಿ ಜನ ನೋಡ್ ಸಿನ ಪೂರಾ ಊರಾಗ ಒಗ್ಗಟ್ಟಾಗಿ ಎಲ್ಲಾ ದೇವತೆ ಗೊಳಗ ತಂಪು ಮಾಡಿ ನೀರ್ ಹಾಕಿ ಎಲ್ಲಾ ದೇವ್ರಿಗೆ ನೀರ್ ನೀ ಹ ಈ ತರ ಮಾಡಿದ್ರೆ ಐದ ವಾರ ಮಾಡಿದರ ಏನ್ರೀ ಈ ಕಡೆ ಗಳೆ ಹೊಡಾಕ ತಾರೀ ಅರ್ಧ ಜನ ಅರ್ಧ ಜನ ನೋಡಿದ್ರಿ ಇಲ್ ನೀರ್ ನಡ್ತಾರೀ ಢಂಗರು ಓಡಸ್ಬೇಕ್ರೀ ಊರಾಗ ಹೊಡಿಸಿ ಇದ ಮಾಡ್ಬೇಕು ಅಕ್ರೆ
ಹೌದ್ರಿ ಮಾಡಲ್ರೀ ಏನ್ ಮಾಡ್ತನ
ಹ್ಮ ರೀ ಹಂಗಾಗಿ ಇದು ಆಗ್ಯಾದ
ಅದಣ ಮಳೆ ಬರೋ ಪೋರ್ಷನ್ ಕಾಣ್ಲಿಲ್ಲ ಅಂದ್ರ ಬೆಂಗ್ಳೂರ್ ಹೋಗ್ ಮಾಡೇವ್ರೀ ನಾವನ್ ಕೆಲ್ಸಕ್ ಮತ್ ರೀ ಮತ್ತ
ಹೌದೌದ್ರೀ ಆಟ ಆದ್ರೆ ನಾವನು ಸ್ವಲ್ಪ ಅದ ಬೆಂಗ್ಗಳೂರ್ಗೆ ಹೋಗ್ಬೇಕು ಮಾಡೇವ್ರೀ ನಮ್ಮ ಅಮ್ಮ ಬ್ಯಾಡ ಅಂತ್ ತಂದ್ರಿ ಅದಕ ಬುಟ್ಟವ್ರಿ ಹಬ್ಬ ಗಿಬ್ಬ ಮಾಡ್ಕೊಂಡು ನೋಡಮಾ ಆ ಕೆಲ್ಸ ನಡಿವಲ್ವರೀ ಅವು ಎಲ್ಲಾ ಬಂದ್ ಆಗಬಿಟ್ಟವ್ರಿ ಮಳೆ ಇದ್ರೆ ಜನಕ್ ಮಳೆ ಇಲ್ಲಾಂದ್ರೆ ಎಲ್ಲಿ ಖುಷಿ ರಿ
ಹೌದ್ರಿ ಅದೇ ಮೇನ್ ಅದಲ್ರಿ
ಅದಕ್ಕ ಅಂತ ಹೇಳಿ ಅದೆಲ್ಲಾ ಮರ್ತ್ ಬಿಟ್ಟಂಗ ದ್ರಿ ಬ್ಯಾಸಗ ಆಗಾದ್ರಿ ಮಳಗಾಲ್ ಹೋಗಿ
ಹೌದ್ ನೋಡ್ರಿ ಹೆಂಗ ಆಗಬಿಟ್ಟದ
ಸಿಗನ್ ಆದ್ರೆ ಮಳೆಗಾಲ ಆಗೇದೆ ಬ್ಯಾಸ್ಗಿ ಟೈಮ್ನಾಗ ಮಳಿ ಬಂದಟ್ಟ ಈಗ ಮಳೆ ಇಲ್ರಿ ಅದೇ ಮಳಿ ಈಗ ಬಂದ್ರ ಎಲ್ಲ ಬೆಳಿಗೋಳ ಅಷ್ಟು ಚಂದ ಲಕ್ಷಣ ಕಾಣ್ತ ಗೊತ್ತನ್ರಿ ಹೊಲ್ಕ್ ಹೋತಾರೀ ಕಾಲ್ ನಿಂದ್ರಲ್ಲ ಒಡ್ ಬರತಾರೀ ಹೊರಗ
ಹ್ಮ್ ಕಲ್ಂದು
ತರ ಆದ್ಮೇಲೆ ಮತ್ತೆ ಅಲ್ಲಿ ಅಲ್ಲಿ ಅದು ಮಾಡಕ್ ರೆಡಿ ಆ ರೀ ಜನ ಅದೇ ತೊಗರಿ ಹಚ್ಬೇಕು ಹಿಂಗ ಅಂದ್ರೀ ಜಳ ಹಾಕ್ಬೇಕು ಆಮೇಲೆ ಮೆಕ್ಕಿ ತನಿ ಆಾಲಲಿ ಸೂರ್ಯಪಾನ ಆಲಿ ಇದೆಲ್ಲಾ ಬಿತ್ಬಕ್ ಅನ್ನೋದು ಅದು ತಲೆಗ್ ವಿಚಾರ ಇಲ್ರರಿ ಬರ ರ ಅದ ಮಲೆ ನೋಡದ್ರಿ ಹ ತಾರೀ ಬರ ಅದೇ ನೋಡ್ತಾರೀ ಜನ
ಜೋಳ ಅದು ಬಿತ್ತಿದ್ರ ಎಲ್ಲಾರೂ ಬತದ್ರಲ್ರಿ ಪಕ್ಷಿ ಪ್ರಾಣಿ ಎಲ್ಲ ಬದುತಾವ
ಇದೆ ಎಲ್ಲ ಕೋಳಿಿಗೆದ್ದ ಮಾಡ್ಬೇಕ್ರೀ ಪೈಪ್ ಲೈನ್ ಅವ್ರಿ ಮನವ್ರ ಒಳಿ ಆದದ್ರೀ ನೀರ್ ಅದ ಅದ್ರಲ್ಲೇ ತಗೊಂಡು ಒಬ್ಬ್ರಕೊಬ್ಬರು ಸಹಾ ಮಾಡಿ ಕಂಡ ಮಾಡ್ಕೋಬೇಕ್ರೀ ಗೌರ್ಮೆಂಟ್ ಕಡ್ಲೆಸನ್ ಸೌಲಭ ಬನ್ನಾದ್ರಿ ಆತರ ಎಲ್ಲಾ ಮಾಡ್ಕೇಬೇಕ್ರೀ ಎಲ್ಲಾ ಜನ ಒಗ್ಗಟ್ಟ ಒಗ್ಗಟ್ಟ ರೈತರೆಲ್ಲಾ ಒಗ್ಗಟ್ಟ ಟ್ಟ ಆದ್ರ ಮನ ಆಾರಾದ್ರಿ ಒಗ್ಗಟ್ಟ ಆಗಕ್ ರೆಡಿ ಇಲ್ರಿ ಇಲ್ಲಿ ಯಾರ
ಹೌದೌದ್ರಿ ಹ್ಮ್ ಆಯ್ತಾಯ್ತ್್ರಿ ಅದು ಅ ಕೇಳಿದಿ್ರರಿ ನೀ್ ಕೊಡಿ ಅಂಗಾ ಮಳಿ ಎನಿತ
ಇಲ್ರಿ ಮಳೆ ಏನ್ ಇಲ್ರಿ ನೋಡ್ರಿ ಯಾಕ ಸುಳ್ಳಾರಾಮ ಮಳೇನ ಮಾಡ್ತ ಇಲ್ರಿ ಮಳಿದೆ ಹೆಚ್ಚ ತೆಗಂಗಲ್ರಿ ಅವಂಗ ಮನೆಿ ಕಟ್ಟದ್ ನಡದ್ರಿ ಈಗ ಹಬ್ಬ ಸಲಯಕ ಮನೇನ್ ಬಂದ್ ಮಾಡಿವ್ರಿ ಎಲ್ಲ
ಹ್ಮ್ ಹ್ಮ್
ಹಾ ರೀ ಈಗ ಪೂರಾ ಏನಾವ ಹ್ಮ ಮನಸ ಮರದ್ ಬಿಟ್ಟ ಹಂಗಗಿಬ ಬಿಟ್ಟದ್ರ ಅದ್ರಾಗ ಬೋರಿಂಗ್ ಹಾಕಿವವ್ರಿ ನೀರ್ ಬಿದ್ದಿಲ್ಲ ಒಂದ್ ಲಕ್ಷ ರೂಪಾಯಿ ರ್ಚಾಗಗಾದ್ರರಿ ಅದೇ ಚಿಂತಾಗ ಇವ್ರಿ ಹಾ ರೀ ಅದೇ ಚಿಂತಾಗ ಇವ್ರರಿ ಮತ್ತ ನ ಇಲ್ರರಿ ನೀರ್ ಬಿದ್ರಾಂದಂದು ಖುಷಿ ಆಗ್ತದ ೀ ಅದ್ರಾಗ ಮಳಿನನ್ ಬರೋ ಅಂದರಿ ಮಳಿ ಬಂದ್ರ ಬ ಹಸಿ ನೀರನ್ನ ಎಳ್ದ ನೀರ್ ಬರ್ತದ ಮೋಟ್ರ ಮೋಟ್ರನ್ನು ತಂದು ಬಿಟ್ಟ್ರ ನಡೀತಾ ಅಂತ ಹೇಳಿ ವಿಚಾರ ಮಾಡಾ ಕುಂತೀರಿ ಅದ್ರೆ ನಮ್ ಗೊತ್ತಿಲ್ಲಾರದ್ದ ಆರ್ನೂರ್ದ ತೊಂಬತ್ ಫೀಟ್ ಓಡ್ಸೀರೀ ಬೋರಲ್ಲ
ಹಾ ಎಲ್ರೂ ನೀವು ಮನಿ ಕಟ್ಬ ಮನಿ ಕಟ್ಬೇಕಾಗೆ ಅಂದ್ರೆ ಬಳಾದ್ರೆ ನೀರು
ನೀ ನೀರಿದ್ದ ಇದ್ರೆ ಎಲ್ಲಾ ಖುಷಿ ಅಲ್ರಿ ಮನ್ಷ್ಯಾಗ ನೀರ್ ಇದ್ರೆ ಒಂದ್ ಬಂಗಾರದ ಗಂಟು ಸಿಕ್ಕಂಗ್ರೀ ನೀರಿಂದ ಬಗ್ಗೆದಾಗ ಒಂದು ಒಂದು ಕೋಟಿ ಈಗಿಂತ ಅದ ಕೋಟಿ ರೊಕ್ಕ ಸಿಗದ ಅದ ಬಂಗಾರ ಸಿಗದೇನ್ರಿ ನೀರ್ ಸಿಗದೇನ್ರಿ ಸೇಮ್ರಿ ಗಂಗಾ ಗಂಗಾಮತ್ ಸಿಗ್ಬೇಕಾದ್ರೆವು ಸಾಮಾನ್ಯ ಅದ ಮಾತಲ್ರಿ ಅದ ಅದ ಹಣೆ ಬರಹ ಬೇಕಬಂತರಿ ಅದ ಎಲ್ಲರಿಗ ಲೆ ಅಲ್ರಿ ಅದ
ಎಲ್ಲರಿಗ ಬರೋನ್ ರೀ ಹಂಗಿತ್ತಷ್ಟಬ ಯಾರ ಲಸಗ್ಯಾರ ಅವರು
ಹ ರ
ನಂಬಲ್ಲಿ ಬೂತವ್ರಿ ಮಸಮಿನಾಗ ಬೂತವ ನೋಡ್ರಿ ನಂಬಲ್ಲಿ
ಹಾ ರೀ ಈ ಕಡೆ ಏನಲ್ರಿ ಬರಿ ಕಲ್ ಭೂಮಿ ಆದ್ರಿ ಹಂಗಾಗಿ ಬೋರಿಂಗ್ ಬಿದ್ದಿಲ್ರಿ ಒಂದ್ ಲಕ್ಷದ ಎಂಟು ಸಾವಿರ ರೂಪಾಯಿ ಬಂತತ್ರಿ ಖರ್ಚ ಹಾಕಿ ಗಪ್ಪ ಕುಂತೀರಿ ಹಾ ಒಂದ್ ಲಕ್ಷ ಲಕ್ಷದ ಎಂಟು ಸಾವಿರ ರೂಪಾಯಿ ಬಂತ ರೀ ಖರ್ಚು ನೀರ್ ಬುಳ್ಕನ್ ಕೊಡ್ಬೇಕ್ರಿ ಬಿದರ್ನ್ ಕೊಡ್ಬೇಕ ಏನ್ಯಲ್ರರಿ ನಾವ ಮೋಟ್ರ ಅಂದ್ರ ಎಪ್ಪತ್ ಅರವತ್ತು ಎಪ್ಪತ್ ಸಾವಿರ ಬರ್ತತ್ರಿ ಖರ್ಚ ಅದ ಅದ್ ತರಕ್ ರೊಕ್ಕ ಇಲ್ರಿ ಮಳಿ ಬರ ಲ್ದ್ರಿ ಈಗ ಎರಡ್ ಲಕ್ಷ ಮೂರ್ ಲಕ್ಷ ಸಾಲ ಮಾಡಿ ಬೇರಿ ಎರಡ ಎರಡುವರಿಲ್ಲ ಲಕ್ಷ ಸಾಲ ಆಗ್ಯದ್ರಿ ಮೂರ್ ಲಕ್ಷದ ತನ ಸನಿ ಆಗ್ಯದ್ರಿ
ಹೌದ್ರಿ ಹೈರಾಣ ಲೀ ಅಂದ್ರ
ವ ಬುನಾದಿ ತುಂಗ್ ಶರಿ ನಲ್ಲಿಲ್ಲಿ ಇದು ಮತ್ತೆ ಕಟ್ಬೋಕ್ರಿ ಇನ್ನೊಂನ್ ಎರಡೆರಡು ತರ ಬರ್ತದ್ರೀ ಕಟ್ಬಕ್ರಿ ಅದಕ್ಕ ಇ ಯಲ್ಲ ಹಬ್ಬವು ಬಂದವ್ರಿ ನಾವೇ ನಿಂದುರ್ಸಿ ಬುಟವಿ ಟ್ಟೀರಿನ್ ಟ್ಯಾಂಕರ್ ನೀರಿನ್ ಟ್ಯಾಂಕರ್ ತಂದು ಹಚ್ಬಬೇಕಂದ್ರ ಅದಾ ಹಿಂಜಾನ ಕೈ ನೂರ್ ರೂಪಾಯ್ ಬಾಡ್ಗೆ ಇರು ಟ್ಯಾಂಕರುಕ ಐನೂರುಪಾಯ್ ಬಾಡಿಗೆ ನೀರ್ ತುಂಬಾಕ್ ಮುನ್ನೂರು ಹದಿಮೂರ್ ನೂರು ಹದ್ನಾಕ್ ನೂರ್ ಖರ್ಚ ಬರತ್ ರೀ ಒಂದ್ ಟ್ಯಾಂಕರ್ ನೀರಿಗೆ ಹಿಂಗಾರ್ ಹಿಂಗಾಗಿ ಬಾಳ ತೊಂದ್ರೆ ಆಗಿಬಿಟ್ಟದ್ರಿ ಅದ್ರು ಸಾಲೆಗಾ ನಮ್ಗನು ಅದು ಬೋರಿಂಗು ನೀರು ಬಿದ್ದಲ್ಲರ ಸಲೇಕಾ ಆ ಕಡೆ ಹೊಸ ಜಾಗದ್ ಕಡಿಗ್ ಹೋಲಾರ್ದಂಗನಾದ್ರಿ ಮನಿ ಕಡಿಗೆ ಹಾ ಇಲ್ಲಕ್ಕ ಬಾಳ ಇರ್ತಿದ್ದೀರಿ ಇಪ್ಪತ್ನಾಕ್ ಗಂಟ್ ತಲ್ಲೆ ರಂಗ ತ್ತು ಬಾಳ
ಹೌದ್ರಿ ಏನ್ ಮಾಡ್ತರಿ ನೀರ್
ದ್ರೆ
ಹಾ ಇವ್ರು ಇರ್ಬೇಕ್ರಿ ಮಸ್ಯಗ ತಂದೆ ತಾಯಿ ನೀರಲ್ರಿ ನಮ್ಗ ನೀರ್ ಇದ್ರೆ
ಕ್ಯೂರಿಂಗ್ ಮಾಡ್ಬೇಕಲ್ರಿ ಕ್ಯೂರಿಂಗ್ ಮಾಡ್ಬೇಕಂದ್ರೆ ಬಗ್ಲಾಗ ಒಂದ್ ಬೋರಿಂಗ್ ಆದ್ರಿ ಏರ್ ಬರ್ತದ್ರಿ ನಮ್ ತಮ್ಮರ ಕೈಲೆ ಬೋರ್ ಹಿಂಗ ಒಂದ್ ಹತ್ತು ಕೊಡ ತಂದ್ ಹಾಕದ್ ಆಗಿಲ್ರಿ ನೀರ ಅಲ್ಲಿ ನಾವೆಲ್ಲ ಮಾ ಮನೆ ಕಟ್ಟ ಹೊತ್ತಿಗೆ ನೀರ್ ತಂದಾಕದ್ ಆಗಿಲ್ರಿ ಅವ್ನ್ ಕಷ್ಟ ನೋಡ್ಲಾರ್ದ ನಾನ್ ನಮ್ ತಮ್ಮ ಇಷ್ಟೆಲ್ಲ ಕಷ್ಟ ಪಡ ಕುಂತಾನಂತ್ ಹೇಳಿ ನಾವ್ ಕಷ್ಟಪಟ್ಟು ಹಾಕ್ಸಿವ್ರಿ
ಹಾ ಅದು ನಿಮ್ ದಯಗ್ ಬಿದ್ದಿಲ್ರಿ
ಹಾ ರೀ ಬಿದ್ದಿಲ್ರಿ ಏನ್ ಮಾಡ್ತ್ರಿ ಎಲ್ಲಾ ನಮ್ದ್ ಹಣೆ ಬರ ಚಲೋ ಇಲ್ಲ ನಂಬಕ್ ರೀ ಈಗ ಅದೇ ಚಿಂತೆ ಮಾಡ್ಕಂತ್ ಕುಂತ್ರೆ ಮುಂದಲ್ ಕೆಲ್ಸ ನಡ್ಯಲ್ರಿ
ಹಾ ಹಾ ಇದು ಮಾತ್ರ ಹ್ಮ್ ಏನ್ ಮಾಡ್ತರಿ ಬಂದಂಗ ಹೋಗಬೇಕಲ್ರಿ
ಸೀಕ
ಅಲ್ಲ ರಿ ಸರ್ ಬಂದಂಗ ಹೋಗಬೇಕಲ್ಲ.
ಏನ್ ಮಾಡ್ತರಿ ಎಲ್ಲ ಹೈರಾಣದ್.
ನಮ್ ಕಡೆ ಹೆಂಗ ಅವ್ರಿ ಬೆಳಿ ಅದ ಹತ್ತಿ ಹಾಕ್ತಿರಅಲ್ರೀ.
ಆದ್ರ ಅತ್ತಿ ಹಚ್ಚಾರ್ರೀ ಅಷ್ಟೊಂದು ನೋಡಿ ಹಚ್ಚಾರ್ರೀ ಒಬ್ಬೊಬ್ಬ್ರ ಒಬ್ಬೊಬ್ಬ್ರ ಹಚ್ಚಿಲ್ರಿ.
ಹ್ಮ್ ಹ್ಮ್ ನಂಬುದು ಹೊಲಾ ಅವಲ್ರರಿ
ಆ ರೀ.
ನಿಮ್ದ ನಿಮ್ಮ್ ಹೊಲಾ ಹಚ್ಚಿರಿಲ್ರರಿ ಹತ್ತಿ.
ಅನ್ರಿ.
ನಿಮ್ಮ ನಿಮ್ಮದ್ರೀ ನಿಮ್ಮದ್ರೀ. ಹತ್ತಿ ಅಚ್ಚಿರಿಲ್ರಿ ನಿಮ್ಮ ಹೊಲಗೋಳ.
ಹೊಲ ಇಲ್ಲಲ್ರರಿ ನಮ್ದು ಹೊಲ ಎಲ್ಲಿ ಆದ್ರಿ ಬರೇ ಅವನೌನ್ ಹಾಕೊಂಡಿದ್ದಿವ್ರರಿ ಮೊದ್ಲು ಒಂದ್ ಎರಡ್ ವರ್ಷ. ಆಮೇಲ್ ಲಾಸ್ ಆಯಿತ ರಿ ಬಿಟ್ ಬಿಟ್ಟಿವ್ರಿ.
ಹೌದ್ರಿ ನಿಮ್ಮ.
ಸದ್ಯ ಎಲ್ಲಾ ಜಾಸ್ತಿ ಬಂತಲ್ರಿ ಹಂಗಾಗಿ ಒಂದ್ ಎರಡ್ ಮೂರ್ ಎಕ್ರ ಹಾಕೊಂಡಿದರಿ.
ಹಾ ಹಾ ಹಾ ಅದೇ ಎದರ್ ಬಂತೇನ ರಿ ಲಾಸ್. ಸಾಯಿತ ಬಿಟ್ಟಬಿಟ್ರಿ. ಹ್ಮ್ ಹ್ಮ್ ಹ್ಮ್ ಎಲ್ಲಿರ ಈಗ ಊಟ ಆಗದ ಒಟ್ಟ. ಗೀರ ನು ಮೇಲೆಗೆೀರಿ
ಇಲ್ರರಿ ಇಲ್ಲಿ ಸುಮ್ಮ್ ತಿರಗಡಕಂತ ದೋಸ್ತರು ಕೂಡ ಈ ಕಡೆ ಬಂದಿದ್ದಿರಿ ಹೊರಗ ರೋಡಿನ ಕಡೆ ಬಂದಿದ್ದೀರಿ ತಿರಗಡಕಂತ ಅಂತ.
ಇಲ್ಲ ಅ ಇಕಡೆ ರೋಡಿಗೆ ಹೋಗಿರ್ರಿ. ಬಸ್ ಸಟ್ಯಾಂಡ್ ಕಡೆಗೆ ಹ್ಮ್ ಹ್ಮ್ ಹ್ಮ್ ಹ್ಮ್ ನಿಮ್ಮ ಊರ ಕಡೆ ಎನ್ ಹೊಸ ರೋಡ್ ಹೊಂಟದಲ್ಲ. ನಿಮ್ಮ ನಿಮ್ಮ ಕಡೆ ಹೊಸ ರೋಡ್ ಹೊಂಟದಲ್ರೀ.
ರೋಡ್ ಬಂದದಲ್ರರಿ ರೋಡ್ ಬಂದ್ ಎಲ್ಲಾ ಹೊಳಗೊಳ ಅವು ಎಲ್ಲಾ ಕೆಟ್ಟಬಿಟ್ಟಾವ್ರಿ.
ಹ್ಮ್ ಅದ್ರ ಜಗ್ಗೆ ಬೇಕನ್ರಿ ನೂರ್ ನೂರ್ ಫೀಟ್ ತೊಗೊಂಡೆರಬಹುದು.
ಹಾ ತಗೊಂಡಾರ ರೀ. ಬಾಳಷ್ಟು ತೊಂಡಾರ್ರಿ ಅವರಿಗೆಷ್ಟ ಜಾಗ.
ರೋಡ್ ರೋಡ್ ಒಂದೇ ಬಂದಾದ್ರಿ ಮತ್ತತ್ ಏನನ್ ಬಂದವ್ರೀ.
ಇಲ್ರರಿ ಒಂದ್ ಟ್ರೈನ್ ರೋಡ್ ಬಂದದ್ರಿ ಆಮೇಲ್ ಒಂದು ಇದ ಬಂದದಲ್ರರಿ.
ಹ್ಮ್ ಹ್ಮ್ಮ್.
ಹ ಹೈವೇ ರೋಡ್. ಇದು ಚೆನ್ನೈಯಿಂದ. ಇದರತನ ರೀ. ಚೆನ್ನೈ ಗುಜರಾತ್ ಅಂತ ಹೇಳಿ ಆದ್ರಿ ರೋಡ್.
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಕ್ಕಡೆ ಹೋಗಿದೆ ಏನ್ರಿ.
ೆ ಆತರ ಹಂಗ ಬಂದು ಎಲ್ಲಾ ಹೊಲಗೋಳಿಗಿ. ಮುಂದ ಹೋದ ಹೊಲ. ಮುಂದಲ ಅವ್ರಗ ಹೊಲ ಮುಂದ್ ಇರ್ತಾವಲ್ರೀ ಅವ್ರಿಗೆ ಹೋಗರಿಗೆ ದಾರಿ ಇಲ್ರಿ
ಹ್ಮ ಹ್ಮ್ ಅ ಮಾಡಿ ಕೊಡಲ್ಲನ್ರಿೀ ಈಗ ಅವರು
ಹಾ ರ
ರೋಡ್ ಮಾಡಿ ದಾರಿ ನಿಮ್ ಮಾಡಿ ಕೊಡ್ತಾರ ಇಲ್ರರಿ ಹೊಲಕ
ಮಾಡಿ ಕೊಡ್ತನಂತರೀ ಅದ ಅರ್ಜಿ ಹಾಕ್ಬೇಕಕ್ಂತ ರಿ ಇವರು ರೋಡಿನವ್ರ ಕೇಳಿದ್ರ ಏನ್ ದಾರನ್ ಸೈಡಗೆ ಎತ್ತು ನಮ್ಮ್ ಬಂಡಿ ಹೋಲಕ್ ಬಾಳ ಎರಣಾವರ ಕೆಲಸ
ಹೌದ್ರಿ ಇದು ನೀ ಎಲ್ಲಾ ರೈತರ ಕಲ್ತ್ ಸ್ಟ್ರೈಕ್ ಮಾಡ್ಬೇಕ ರೀ
ಮಾಡ್ಬ್ರಿ ಮಾಡ್ಬೇಕಂತ ಆದ್ರಿ ಅಂದ್ರ ಅದ ಎಲ್ಲಾ ಒಬ್ರಕೊಬ್ಬ್ರ ಕರೆವಲರ್ ರೀ ಇವರು ಈ ಕಡೆ ಹೋಗೋದು ಈ ಕಡೆ ಹೋಗೋದು ಈಗ ಹೊಲಗಳು ಎಲ್ಲ ಬಿತ್ತದ ತಾಗ ಬಂದಾವ ಅವು ಬಂದಾವ ಅಂತ ಹೇಳಿ ಬೀಜ ಹಚ್ಚದ ಬಂದ ಅದು ಬಂದಂತ ಕಾಳೆ
ಹೌದೌಹೌದು ರೀ
ತರಗಿ ಬಾಳ ಹೈರಾಣಾಗಿದ್ದಾರೆ
ಹ್ಮ್ ನಮ್ ಕಡೆಗೆ ಆದ್ರೂ ಸ್ಟ್ರೈಕ್ ಮಾಡ್ತಾರೀ ನಮ್ ಕಡೆಗೆ
ಹ ರೀ ಮಾಡ್ತಾರೀ ಹಿಂಗೆ ಕೆಲವಂದ್ ಊರಾಗ ಹಿಂಗ್ ನೋಡ್ರಿ ಆ ಕೆಲವಂದ್ ಊರಾಗ ಹಿಂಗ್ ಹ ಹಾ ರೀ
ಹ್ಮ್ ಹ್ಮ್ ಸರಿ ರೀ ಸರ್ ಒಂದ್ ಕಾಲ್ ಬರಕ್ ಕುಂತ ಆಮೇಲ್ ಹಸ್ತನರಿ.
ಹೌದ್ರೆ
ಹಾ ಸರ್
ಹ್ಮ ಯಾಕಲ್ಲಗ್ತ ಹಾ ಕಟ್ ಮಾಡ್ರಿ ಮಾತಾಡ್ಬರಿ ಹಾ ರೀ